ಹಲೋ.
ಹಲೋ.
ಕೇಳಿಸ್ತಿ ತಿದ್ಯಾ.
ಹಾ ಈಗ್ ಕೇಳಿಸ್ತಾಯಿದೆ.
ಅ ಆ ಏನ್ ಮಾಡ್ತಿರ್ದಿರ.
ಕೇಳಿಸತಾ ಇದೆ ಈಗ. ಈಗ ಊಟ ಮಾಡಿ ಕುತ್ಕೊಂಡೆ. ನೀವು.
ಹಾ. ನಂದು ಈಗ ಊಟ್ ಆಯ್ತು ಹಾ ನಾನ್ ಕೂಡ ಟಮಾಡಿ. ಕುತ್ಕೊಂಡೆ. ನಾನು ಮೊ ಕೇಕ್. ಟಿಪ್ ಸಾಂಮಾರು ಒಂದ ಮೊಳಕೆ ಕಟ್ಟಿದ್ ಸಾಂಬಾರು ಅನ್ನ ಮುದ್ದೆ.
ಹ್ಮ್.
ನೀವೇನ್ ಮಾಡಿದ್ರಿ.
ನಾವು ಫ್ರೆಂಡ್ಸ್ ಎಲ್ಲ ಹೊರಗ್ ಹೋಗಿದ್ವಿ ಬಿರಿಯಾನಿ ತಿಂದ್ವಿ.
ಹಾ.
ಹ್ಮ್ ಹೋಟೆಲ್ಗ್ ಹೋಗಿದ್ವಿ.
ಹೌದಾ.
ಹ್ಮ್. ಈಗ್ ಊಟ ಮಾಡ್ಕೊಂಡು ಆಸ್ಟಲಿಗ್ ಬಂದ್ವಿ.
ಹಾ ಹಾ ಹಸ್ಟೆಲ್ ಹಾಸ್ಟೆಲಲ್ಲಿದ್ದೀರಾ ನೀವು.
ಹೌದು.
ಹಾ ಓದದು ಇವಾಗ ಓದ್ಬೇಕು.
ಹಾ ಇವತ್ತೇ ಏನು ಓದೋದಿಲ್ಲ. ನಾಳೆ. ಎಕ್ಸಾಮ್ಸ್ ಮುಗೀತು. ಈಗ ಫ್ರೀ ಸ್ವಲ್ಪ. ಪ
ಹೌದಾ. ಹ್ಮ್ ಫ್ರೆಂಡ್ಸ್ರೆ,
ನಾ ಇದ್ದಾರೆ ಒಂದ್ ನಾಲ್ಕೈದು ಜನ, ನಾಲ್ಕೈದು ಜನ, ಬರ್ಡೇ ಇತ್ತು ಅವ್ರ್ದು ಟ್ರೀಟ್ ಕೊಡಿಸತೀನಿ ಅಂದ್ಲು.
ಹಾ ಹಾ ಹೆಗ್ ಸೆಲೆಬ್ರೇಷನ್ ಮಾಡಿದ್ರಿ ಬರ್ಡೇನಾ.
ಹಾ ಏನಿಲ್ಲ ನಾರ್ಮಲ್ ಕೇಕ್ಸ್ ಎಲ್ಲ ಕಕ್ ಕಟ್ ಮಾಡಸಿದ್ವಿ, ಗಿಫ್ಟ್ಸ್ ಕೊಟ್ವಿ, ಕೆಫೆ ಕರ್ಕೊಂಡ್ ಹೋಗಿದ್ವಿ,
ಹಾ, ಹಾ, ಹಾ ಹ್ಮ. ಮಾರ್ನಿಂಗ್ ಎಷ್ಟ ಎಷ್ಟು ಗಂಟೆಗೆ ಎದ್ದೇಳ್ತೀರಾ.
ನಾವು ನೈಟ್ ಎಷ್ಟೊತಿಗೆ ಮಲ್ಕೊತೀವಿ ಅನ್ನೋದ್ಮೇಲೆ ಡಿಪೆಂಡು. ಏಳು, ಏಳುವರೆ ನೈಟ ಒ- ಇಲ್ಲ ಇಲ್ಲ ನೈಟ್ ಒಂದ್ ಗಂಟೆ ಆಗ್ಬಿಡುತ್ತೆ ಒಂದೊಂದ್ ಸತಿ. ಅದಕ್ಕೆ ಬೆಳಿಗ್ಗೆ ಲೇಟ್ ಆಗುತ್ತೆ.
ಹ ಹ ಅಷ್ಟರ ಊಟ
ಹ್ಮ್ ಚೆನ್ನಾಗಿರುತ್ತೆ ತಿನ್ಬೋದು. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ, ಪರವಾಗಿಲ್ಲ. ಹ್ಮ್ ಮಕ್ಳು. ಸೂ ಕುಲಿಂದ ಬಂದ್ರಾ.
ಹ್ಮ್ ಸ್ಕೂಲಿಂದ ಬಂದ್ರು. ಅವ್ರಿಗೂ ಟೆಸ್ಟ್, ನಡೀತಿದೆ ಎಫಎ ಒನ್
ಹ್ಮ್
ಅದಕ್ಕೆಲ್ಲಾ ಓದ್ಸೋದೇ ಆಗತ್ತೆ. ಅವ್ರ ಸಿಲೆಬಸ್. ಗಳಲ್ಲ ಐ ಸಿ ಐ ಸೆಲೆಬಸ್. ಅದು ಓದಿಸ್ಬೇಕಾ ಆಯ ಸೇಸ ಇರುತ್ತಲ್ಲ ಅದೆಲ್ಲ ಟಫ್ ಇರುತ್ತೆ ಜಾಸ್ತಿ.
ಟ್ಯೂಷನ್ ಗ ಹಾಕೋದು.
ಟ್ಯೂಷನ್ಗ ಹಾಕಿದ್ದೀನಿ ದೊಡ್ಡವನ್ನ. ಚಿಕ್ಕೋಳ್ಳಗೆ ನಾನೇ ಹೇಳ್ಕೊಡ್ತೇನೆ
ಹೌದು ಅದಾ ಹೋಗಲಿ ಪಡಿ
ಅಂದ್ರೆ ಚಿಕ್ಕೋಳ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಅವ್ರಿಗೆ ಬೇಸಿಕ್ ಅಲ್ವಾ ಟೂಷನ್ ಎಲ್ಲ ಜಾಸ್ತಿ
ಹ್ಮ್
ಕಳಸಲ್ವಲ್ಲ ಅದೇ ಕೆ ಮನೆ ಚನ್ನಡಲ್ವಾಾ ಅವವಾಗಿಲ್ಲ ನಾವವು ರಲ್ಲ ಪರಿಷಕ್ಕೆೆ
ಹ್ಮ್
ಅಷ್ಟೇ ಅ
ನಾವು ಸ್ಟೇಟ್ಸ್ ಇಲ್ಲ ಬಸ್ ಸ್ವಲ್ಪ ಸ್ಟ್ರಕ್ ಆಗ್ತಿದೆ ನಿಮ್ ವಯಸ್ಸು
ಹೌದಾ ನೀವುಷ್ಟೇ ಏಟ್ ಸಿಲೆಬಸ
ಹೌದು
ಹ್ಮ್ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಚೆನ್ನಾಗ್ ಓದಿದ್ರೆ ಚೆನ್ನಾಗ್ ಅನ್ಸುತ್ತೆ ಓದ್ಬೋದು ಈಸಿ ಇರುತ್ತೆ ಅಂತ ಅನ್ಸುತ್ತೆ ಅಲ್ಲಿ ಐ ಸಿ ಐ ಸಿ ತಗೋ ಬಂದ್ರೆ ಏನ್ಸು
ಏನಂದ್ರೆ ಅವರು ಇವಾಗ ಡಾಕ್ ಡಾಕ್ಟರ್ ಇಂಜಿನಿಯರ್ ಆಗಂಗಿದ್ರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಂಗಿದ್ರೆ ಅದು ಗಸಿ ಆಗುತ್ತೆ ಇಲ್ಲ ಅಂದ್ರೆ ಪಿ ಯು ಪಿ ಯು ಅಂತ ಬಂದ್ರೆ ಎಲ್ಲರೂ ಸೇಮೆ ಅಲ್ಲಿ ಸ್ಟೇಟ ಐ ಸಿ ಎ ಸಿ ಅಂತ ಏನು ಸಪರೇಟ್ ಇರಲ್ಲ.
ಅಂದ್ರೆ ಅವಾಗ ಅವ್ರಿಗೆ ಈಸಿ ಇರುತ್ತೆ.
ಈಸಿ ಇರುತ್ತಷ್ಟೆ ಅಂದ್ರೆ ನೀಟ್ ಎಕ್ಸಾಮ ಗೆ ಐ ಸಿ ಎಸ್- ಸಿ ಐ ಪಿ ಎಸ್ ಸಿ ಇ ಐ ಪಿ ಎಸ್ ಎಕ್ಸಾಮ್ಸ್. ಇವೆಲ್ಲ ಈಸಿ ಆಗುತ್ತ ರೀ ತುಂಬಾ ಬೇಗನೆ ಕಲ್ತ್ ಬಿಟ್ಟಿರ್ತಾರ ಎಲ್ಲಾನು
ಹಾ ಹಾ ಹಾ ಹೌದು ನಾವೆಲ್ಲ ಅವಾಗ ಓದಿದ್
ತಮ್ಸ್ ಗ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಈಸಿ ಆಗುತ್ತೆ.
ಹ್ಮ್
ಹ್ಮ್
ನಾವೆಲ್ಲ ಅವ ಅವಾಗ ಓದಿದ್ದೆಲ್ಲ ಅವ್ರಿಗೆಲ್ಲ ಫಿಫ್ತ್ ಸಿಕ್ಸ್ತ್ ಅಲ್ಲೇ ಬಂದ್ಬಿಟ್ಟಿದೆ.
ಹ್ಮ್
ಹ್ಮ ಪಿ ಯು ಲೆಲ್ಲ ಮಾಡಿದ್ದೆಲ್ಲ ಫಿಫ್ತ್ ಸಿಕ್ಸ್ತ್ ಅಲ್ಲೆ ಇದೆ ಅವ್ರಿಗೆ.
ಹ್ಮ್ ನೀವ ಯಾವ್ ಡಿಗ್ರಿ ಮಾಡ್ಕೊಂಡ್ರಿ?
ನಾನ್ ಎಂ ಬಿ ಎ
ಓ ಎಂ ಬಿ ಯಾ ವರ್ಕ್ ವರ್ಕ್ ಮಾಡ್ತಿಲ್ವಾ?
ಇಲ್ಲ ಹುಡ್ಗರೆಲ್ಲಾ ನೋಡ್ಕೊಂಬೇಕಲ್ಲ. ಅದುಕ್ಕೋಸ್ಕರ ರ ಮಾಡ್ತಿಲ್ಲ.
ಹೌದಾ ಎಂ ಬಿ ಎಲ್ಲಿ ಯಾವ್ದು?
ಎಂ ಬಿ ಎಲ್ಲಿ ಹಾ ಆ ಹಲೋ
ಹಾ ಹೇಳಿ ಹೇಳಿ
ಕೇಳಿಸ್ತಿದಿಯಾ?
ಹಾ ಕೇಳಿಸ್ತಿದೆ
ಹಾ ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕು
ಹಾ ಕಾಫಿ ಎಲ್ಲ ಕೊಡ್ ತರ ಸಾಯಂಕಾಲ ಸ್ನಾಕ್ಸ್?
ಹ್ಮ ಕೊಡ್ತಾರೆ ಸ್ನಾಕ್ಸ್ ಎಲ್ಲ ಕೊಡ್ತಾರೆ ಸಂಜೆ ಉಪ್ಪಿಟ್ಟು, ಸಮೋಸ ಜಾಮೂನ್ ಎಲ್ಲಾ ಕೊಡ್ ಕಡ್ ದಿನ ಟೈಮ್ ಟೇಬಲ್ ಟೈಮ್ ಟೇಬಲ್ ಹಾಕಿರ್ತಾರೆ ದಿನಾ ಒಂದೊಂದು ತಿಂಡಿ ಕೊಡ್ತಾರೆ.
ಹ
ಹ್ಮ್
ನೀವ ಇಂಜಿನಿಯರಿಂಗ್ಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ
ಇಲ್ಲ ಅಂದ್ರೆ ಚೆನ್ನಾಗಿತ್ತಲ್ವಾ ಕೋರ್ಸು ನಂಗೆ ಸೀಟ್ ಗೌರ್ಮೆಂಟ್ ಅಲ್ಲಿ ಮೆರಿಟ್ ಸಿ ರಂಕ್ ಸಿಕ್ತು ನಂಗೆ ಹ್ಮ್ ಅದಕ್ಕೆ ತಗೊಂಡೆ
ಎ ಐ ಬರುತ್ತೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ಲ
ಇಲ್ಲ ಎ ಐ ಇದದೆ ತಗೊಂಡಿದೆ ಎ ಐ ಎ ಐ ಕಲಿಬಹುದು ಇದು ಬೇರೆ ತರ ಇಂಜಿನಿಯರಿಂಗ್
ಹೌದಾ ಹೌದಾ ಇವಾಗ ಎಲ್ಲಾರ್ಗು ಕಾಂಪಿಟಷನ್ ಅಲ್ವಾ ಯಾರಿಗೂ ಕೆಲ್ಸಗಳ ಹೌದಾ ಹ್ಮ ಹ್ಮ್ ಓದಿರೋರಗ್ ಜಾಸ್ತಿ ಕೆಲ್ಸಗಳು ಅಷ್ಟು ಸಿಕ್ತಿಲ್ಲ
ಹ್ಮ್
ಪಾಪ ತುಂಬಾ ಓದಿದ್ ಇದಾರೆ ಎಲ್ಲಾ ಇವಾಗ ಮುಂಚೆ ಎಲ್ಲ ಎಲ್ಲೋ ಒಬ್ಬೊಬ್ರು ಡಿಸ್ಟಿಂಕ್ಷನ್ ತಗ ಇದ್ರು ಇವಾಗ ಎಲ್ಲಾರೂ ಡಿಸ್ಟಿಂಕ್ಷನ್ ತತಾರೆ
ಓದಿಗೆ ಬೆಲೆ ಇಲ್ಲ ಈಗ ಟ್ಯಾಲೆಂಟ್ ಟ್ಯಾಲೆಂಟ್ ಇರ್ಬೇಕು
ನೀ ಜಸ್ಟ್ ಪಾಸ್ ಆಗಿದ್ರುನು ಟ್ಯಾಲೆಂಟ್ ಇದ್ರೆ ಸರಿ ಈಗ ಗೈದ ಜಸ್ಟ್ ಪಾಸ್ ಆಗಿರೋರು ಸಂಬಳ ಜಾಸ್ತಿ ತೆಗತಿರ್ತಾರೆ ಡಿಸ್ಟಿಂಕ್ಷನ್ ಹದಿರ್ ಪಾಸ್ ಆಗಿರೋರು ಕಮ್ಮಿ ಸಂಬಳ ತೆಗತಿರ್ತಾರೆ ಮೇನ್ ಟ್ಯಾಲೆಂಟ್ ಅವ್ನು ಹೆಂಗ್ ಬುದ್ಧಿ ಉಪಯೋಗಿಸ್ತಾನೆ ಅದ್ರ ಮೇಲೆ ದುಡ್ಡು ಎಸ್ ಎಲ್ ಸಿ ಮಾಡಿದ್ರು ಬುದ್ಧಿ ಇದ ಇದಿದ್ರೆ ಸಾಕು
ಹ್ಮ್ ಸ್ಕಿಲ್ಸ್ ಇರ್ಬೇಕು ಇವಾಗೆಲ್ಲ ಎ ಐ ಕಲ್ತಿರ್ಬೇಕು
ಎ ಐ ಕಲ್ತಿರ್ಬೇಕು ನಮ್ಗೆ ಈಗ ಲೇ ಭಯ ಆಗತ್ತೆ ನಮ್ಮ ಮಕ್ಳಿಗೆ ಏನ್ ಮುಂದೆ ಯಾವ್ ತರ ಕೊಡಸ್ಬೇಕು ಏನ್ ಎಜು
ಇಲ್ಲ ಅವ್ರು ಬರೋಷ್ಟ್ರೊತ್ತಿಗೆ ಚೆನ್ನಾಗಿಗಿರುತ್ತೆ ಆಗುತ್ತೆ ಬಿಡಿಯಲ್ಲ
ಹಾ
ಮತ್ತೆ ಮೊಳ್ಳುಕೆ ಸಮಬಾರ್ ಹೆಂಗ ಮಾಡಿದ್ರಿ ಏನ್ ನೆನ್ಸಿ ಮ
ಹಾ ನೆನ್ಸ ಎಲ್ಲಾ ಮಿಕ್ಸ್ ಎಲ್ಲ ಕಾಳುಗಳೆಲ್ಲಾನು ನೆನ್ಸ ನೆನ್ಸಿಟ್ಟಿ ಹಾ ಮೊಳಕೆ ಕಟ್ಟಿ ಹಾ ಮಾಡ್ದೆ ಅದೊಬ್ಬ ಅಂದ್ರೆ ಮಸಾಲ ಇಕ್ಕೆಲ್ಲಾ ಮಾಡ್ತಾರಲ್ಲ
ಹ್ಮ್
ಆತರ ಮಾಡಿ ಮಾಡಿದ್ದೆ ಅಂದ್ರೆ ಮಾಮೂಲಿ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಅದನ್ನೆಲ್ಲ ಹಾ ಕೂರ್ ಬಂತೀನಿ ಶುಂಟಿ ಹಾ ಬೆಳ್ಳುಳ್ಳಿ ಅದನ್ನೆಲ್ಲ ಆ ಉಡ್ದು ಸ್ವಲ್ಪ ಕಾಯಿಾಕಿ
ಹ್ಮ್
ಹ ಹಾ ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು ಮಸಾಲ ಎಲ್ಲ ಮಿಕ್ಸ್ ಎಲ್ಲ ಕಾಳು ಒಂದೇ ಕಾಳ ಇಕ್ಕಲ್ಲ ಒಂದೇ ಕಾಳಿ ಇ ಮಕ್ಳು ತಿನ್ನಲ್ಲ ಅಂತ ಅವ್ರಗಿದ್ರಲ್ಲ ಅಲ್ವ ಹ ಪ್ರೋಟೀನ್ ಅವ್ರಗ ಇದ್ರಲ್ಲ ಎಲ್ಲ ಸಿಗದ್ದು
ಹ್ಮ್
ಏನಾದಾರು ಐಡಿಯಾ ಮಾಡಿ
ಹ್ಮ್ ಅದೇ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತವಲ್ಲ ಅ ರೀ ಸಿ ಪಿಸು
ಹಾ ನೋಡ್ತೀನಿ ಹಾ ನೋಡ್ತಿ ತೀನಿ ನೋಡ್ಬಿಟ್ಟು ಮಾಡಕೊಡ್ತೀನಿ
ಹ್ಮ್
ಹ್ಮ್ ಹ್ಮ್
ನಾನ್ ವಜ್ ಅ ಏನ್ ಚೆನ್ನಾಗ್ ಮಾಡ್ೀರಾ
ನಾನ್ ವೆಜ್ ಅಲ್ಲಿ ನಾನು ಫಿಶು ಅದು ಮೀನು ಮೀನು ಮಾಡ್ತೀನಿ ಆಮೇಲೆ ಚಿಕನ್ ಮಾಡ್ತೀನಿ ಬಿರಿಯಾನಿ ಚೆನ್ನಾಗ್ ಮಾಡ್ತೀನಿ
ಹ್ಮ್
ಬಿರಿಯಾನಿ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಮತ್ತೆ ಮಟನ್ ಸಾಂಬಾರು ವೆರೈಟೀಸ್ ಬರಲ್ಲ ಮಾಡೋದ್ರಲ್ಲಿ ಪರವಾಗಿಲ್ಲ ಮಾಡ್
ಇವಾಗ ಏನ್ ಕಲಿಬೋದಲ್ಲ ಊ
ಕೈಗೆ ನೀವುಟು ಬಲ್ ಯೂಟ್ಯೂಬಲ್ಲಿ ಯಾವ್ದ್ ಬರಲ್ಲ ಅದನ್ನ ಹೊಡದ್ರೆ ಸಾಕು ಯೂಟ್ಯೂಬೇ ತೋರ್ಸುತ್ತೆ ನೋಡ್ಕೊಂಡ್ ಮಾಡೋದು
ಫುಲ್ ಈಸಿ ಇವಾಗ ಇವಾಗ ಏ ಎಲ್ಲಕ್ ಏನ್ ಕಲಿಯೋದು ಈಸಿನೇ
ಕಲಿಯೋದು ಈಸಿನೇ ನಿಜ ಎಂತ ಅಡ್ಗೆ ಮಾಡಕ್ ಬರ್ದೇರದನು ಮಾಡ್ಬಿಟ್ಟ
ಹ್ಮ್ ಭಯ ಏನಿಲ್ಲ ಈಗ ಹಹ
ನೀವು ನೋಡ್ಕೊಂಡ್ ಮಾಡ್ತೀರಾ ಯಾವಾಗಾದ್ೂ
ಹ್ಮ್ ನಾನ್ ಅದ್ರಲ್ಲೇ ಕಲ್ತಿದ್ದಲ್ಲ
ಹೌದಾ
ನ ಒಬ್ಳೇ ನೋಡ್ಕೊಂಡು ನೋಡ್ಕೊಂಡ್ ಮಾಡಿ ಡಿ ಮಾಡಿ ಕಲ್ದ ಬಿಟ್ಟೆ
ಹಾ ಇವಾಗ ಎಲ್ಲ ಎಲ್ಲ ಕಸ ಆಮೇಲೆ ನಿಮ್ ಮತ್ತೆ ಆದ್ಮೇಲೆ ತ್ಯಾಗತ್
ಹೌದು ಹಂಗ ಅಂತಲ್ಲ ಮತ್ತೆ ಮನೇಲಿ ಯಾರು ಇಲ್ದಾಗ ಮಾಡ್ಕೊಬೇಕಲ್ಲ ಅಡ್ಗೆ ಕಲಿಯೋದು ಯಾವತ್ತುೂ ವೇಸ್ಟ್ ಆಗಲ್ಲ
ಹ್ಮ್ ನಾನ್ ಮದ್ವೆಗಿಂತ ಮುಂಚೆ ಏನು ಕಲ್ತೆ ಇರ್ಲಿಲ್ಲ ಮದ್ವೆ ಆದ್ಮೇಲೆ ಎಲ್ಲ ಕಲ್ಪತ್ತು
ತಮ್ಮಂದ್ರು ಪಾಪಾ ಅಷ್ಟ ಮುದ್ದಾಗ ಬೆಳ್ಸಿರ್ತಾರಲ್ಲ
ಹೌದು ಹ ಆದ್ಮೇಲೆ ನಮ ಯಜಮಾನ್ರೆ ಸ್ವಲ್ಪ ಹೇಳ್ಕೊಟ್ರು ನನ್ಗೆ
ಓ ಹೌದಾ
ಚ್ಚು ಅದ ಇದು ಮಾಡಕ್ ಕಲ್ತ್ಕೊಂಡಿದ್ರು ನನ್ಗ ಸ್ವಲ್ಪ ಹೇಳ್ಕೊಟ್ ಹಂಗಾಗಿ ನಮ್ಮ್ ಮನೆ ಪಕ್ಕದ ಮನೆ ಆಂಟಿ ಒಬ್ಬ್ರ ಇದರು ಹಲೋ ಅವ್ರ ಹತ್ರ ಹಂಗೆ ಹ ಕಕೊಂಡ್ ಎಳ್ಸ್ಕೊಂಡ್ ಕಲ್ತ್ಕೊಂಡ್ಬಿ ಅ್ರೆ ನಾವು ಸಪ್ರೇಟ್ ಇರೋದು ಹಂಗಂಗ ನ ಮತ್ತ ಯಾರ್ ಜೊತೆಲಿ ಇರ್ಲಿಲ್ವಲ್ಲಾ ಹೆ ಬೇಕ್ ಬೇ ಬೇಬೇಕು ಈಗ ಇವಾಗ ಚೆನ್ನಾಗ್ ಎಲ್ಲಾ ಮಾಡ್ತೀನಿ ಒಂದ್ ಐವತ್ತು ಜನಕ್ ಮಾಡ ಅಷ್ಟೆ ಅಷ್ಟು ಬರುತ್ತೆ
ಹ್ಮ್
ಹ್ಮ್ ಸರಿ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು
ಹ ಸರಿ ಹ್ಮ